ಹಲೋ ಏನು ಇಲ್ಲ ಸುಮ್ಮನೆ ಕುಂತಿದ್ದೀನಿ ನೀವ್ ಏನ್ ಮಾಡ್ತಾ ಇದ್ದೀರಾ
ನಾನು ಸುಮ್ನೆ ಕುತ್ಕೊಂಡಿದ್ದೀನಿ, ಊಟ ಆಯ್ತಾ?
ಹೂಂ ಆಯ್ ನಿಂದಾಯ್ತಾ ಏನ್ ತಿಂಡಿ
ಅನ್ನ ಸಾಂಬರ್ ಹೂ ನೀನೇನ್ ತಿಂದೆ?
ಹಾ ನಾನು ಅನ್ನ ಸಾಂಬಾರು ನಮ್ ಹಾಸ್ಟೆಲ್ ಅಲ್ಲಿ ಪಾಯಸ ಕೊಟ್ಟವ್ರೆ
ಹೌದಾ?
ಹೌದು
ಮತ್ತಿನ್ನೇನು
ಇನ್ನೇನಿದೆ ಹೇಳಬೇಕ್ ಮತ್ತೆ ಏನು ಸಮಾ
ಹೇಳ್ಬೇಕು ನೀವು ಹಾಸ್ಟೆಲ್ ಅಲ್ಲಿ ಇರೋದು ಇಲ್ಲ ನೀನು?
ನಾನು ಹಾಸ್ಟೆಲ್ಲೆ ಇರೋದು. ನೀವು ಮನೆಗ್ ಹೋಗಲ್ವಾ ರಜೆಗಳು ಬಂದಾಗ
ಹೋಗ್ಬೇಕು ಬಟ್ ಹಾಲಿಡೇಸ್ ಕೊಟ್ಮೇಲೆ ಹೋಗಬೇಕಲ್ವ ಹಬ್ಬ ಆತರ ಇದ್ದಾಗ ಮಾತ್ರ ಹೋಗ್ತೀನಿ.
ಅಂದ್ರೆ ನಿಮ್ಮ ತಂದೆಯವರ ನಾ ನಿಮ್ಮಪ್ಪನ್ನ ಮಿಸ್ ಮಾಡ್ಕೊಳ್ಳಲ್ವಾ?
ಜಾಡ್ಸ್ ಟಿ. ವಿ ಮಿಸ್ ಮಾಡ್ಕೊಳ್ತೀವಿ.
ಹಾ
ಬಟ್ ಹಯೇ ಹಾ ಏನ ಮಾಡೋಕ್ಕೆ ಆಗುತ್ತೆ ಹೇಳು
ಹೋಗಬಹುದಲ್ವ ಯಾವಾಗಾದರೂ ಸಮಯ ಸಿಕ್ಕದಾಗೆಲ್ಲಾ?
ಹ್ಮ್ ಹೋಗ್ತೀವಿ ಹೋಗ್ತೀವಿ ಯಾವಾಗಾದ್ರೂ ರಜೆ ಸಿಕ್ಕಾ
ಹ್ಮ್ ಹ್ಮ್ ಮತ್ತೆ ನಿಮಗೆ ನಿಮ್ಮಪ್ಪ ಅಂದ್ರೆ ಇಷ್ಟಾನಾ?
ಜಾಸ್ತಿ ಇಷ್ಟ ಅಪ್ಪ ಅಂದ್ರೆ, ನಿಂಗೆ?
ನಂಗೂ ಅಷ್ಟೇನೆ ನಮ್ಮಪ್ಪ ಅಂದ್ರೆನೆ ಇಷ್ಟ ಎಲ್ಲರಿಗೂ ಅಷ್ಟೇ ಅಲ್ವಾ? ಮಗಳಂದ್ ಮೇಲೆ ಅಪ್ಪ ಆಮೇಲೆ ಹೌದೌದು. ಮತ್ತೆ ಇನ್ನೇನ್ ಸಮಾಚಾರ
ಹೇಳಬೇಕು
ಹ್ಮ್ ಹ್ಮ್ ಏನಿದೆ ಮತ್ತೆ ನಿಮ್ಮಪ್ಪನ ಜೊತೆ ಏನಾದ್ರು ಅಂದ್ರೆ ಒಂದ್ ಸ್ವಲ್ಪ ಮೊಮೆಂಟ್ಸ್ ನೆನಪುಗಳು ಇರುತ್ತಲ್ಲ. ಆದರೆ ಏನಾದರೂ ಇದ್ರೆ ಹಂಚಿಕೊಳ್ಳಿ ನೀವು.
ಹಾ ಇದೆ. ಚಿಕ್ ವಯಸ್ನಲ್ಲಿ ಅವ ಇದ್ ಹೊರಗ್ ಕರ್ಕೊಂಡ್ ಹೋಗ್ತಾ ಇದ್ರು ಕೇಳಿದ್ ಕೊಡುಸ್ತಾಯಿದ್ರು,
ಹ್ಮ್ ಚಿಕ್ ವಯಸ್ಸಲ್ಲಿ ಅಂತಾನೆ ಅಲ್ಲ ಈಗಲೂ ಅಷ್ಟೇ ಅಲ್ವಾ? ನಾವೇನಾದ್ರೂ ಕೇಳಿದಿವಿ ಅಂದ್ ದೇವ್ರೇ ಅದನ್ನ ತಿರಸ್ಕರುಸ್ದೆ ಮಾಡ್ತಾರೆ.
ಅವರೊಬ್ರ ಅಲ್ವಾ ಕುಟುಂಬದ ಶಕ್ತಿ ಮತ್ತು ಧೈರ್ಯ
ಹೌಹೌದು ಈಗ ರೈತರು ಎಂಗೆ ನಮ್ಮ ಭಾರತಕ್ಕೆ ಬೆನ್ನೆಲಾಬು ಅದೇ ತರ ನಮ್ಮ ಡಿಡಿ ಕುಟುಂಬಕ್ಕೆ ತಂದೆ ಹ್ಮ್ ಅದರ ಬೆನ್ನೆಲುಬು ಅಲ್ವಾ ಹ್ಮ್ ಮತ್ತೆ ಇನ್ನಯೇನ ಸಮಾಚಾರ
ಇರಬೇಕು ಮತ್ತೆ ಅಪ್ಪನ ಸ್ಥಾನ ಯಾರು ತುಂಬಕ್ಕೆ ಆಗಲ್ಲ
ಹೌಹೌದು
ಅವರು ನಮಗಾಗಿ ಕುಟುಂಬಗಗಾಗಿ ರಾತ್ರಿ ಹಗಲು ದುಡಿದು ನಮ್ಮ ಜೇವನವನ್ನ ಸು ಸುಖವಾಗಿರೋಕ್ಕೆ ನೋಡ್ತಾರೆ
ಹೌದು ಹೌದು ಅದೇ ಅವರೇ ಇಲ್ಲ ಅಂತ ಅಂದಮೇಲೆ ಹೊರಗಡೆಗ್ಲಿ ಬೇರೆ ಎಲ್ಲೇ ಆಗಲಿ ಮರ್ಯಾದೆ ಅನ್ನೋದು ಇರೋದಿಲ್ಲ ನೋಡಿ
ಹ್ಮ್
ಹ್ಮ್ಮ್ ಅವರ ಮನೇಯಲ್ಲಿ ಇದ್ದರೇನೇ ಅಂದ್ರೆ ತರಲ್ಲ ಹಿರಿಯರೆಲ್ಲ ಆ ಗಂಡ ಎಂತ ಕುಡುಕ ಆಗಿರ್ಲೀ ಇಲ್ಲ ಆ ಅಂದ್ರೆ ಕುರುಡ ಆಗಿರಲಿ ಯಾರೇ ಆಗಿರ್ಲಿ ಮನೆ ಯಜಮಾನ ಮಾಡ್ ಮೇಲಿರಬೇಕು ಅಂತಾರೆ ನೋಡಿ ಅಂದ್ರೆ ಅವ್ರು ಕೆಲಸಕ್ಕೆ ಹೋಗಿಲ್ಲ ಅಂದ್ರು ಪರವಾಗಿಲ್ಲ ಮನೆ ಯಜಮಾನ ಮನೆಲಿಡ್ರೇನೆ ಆಲ್ ಮನೆಲಿರೋ ಹೆಣ್ಮಕ್ಳಿಗೆ ಗೌರವ ಏನೇ ಆಗ್ಲಿ
ಪಾಪ ಅಪ್ಪ ಸಂತೋಷವನ್ನೆಲ್ಲ ಬಿಟ್ಟು ನಮಗಾಗಿ ಎಲ್ಲ ತ್ಯಾಗ ಮಾಡಿ ಹಗಲು ರಾತ್ರಿ ಅಂದೇ ದುಡಿತವರೇ ಪಾಪ
ಹೌದು ಈಗ ನಮಿಗೆ ಚ್ ಈಗ ನಮಿಗೆ ಏನಾದ್ರೂ ಬೇಕೂ ಅಂತಂದ್ರ ಯಾವ ಥರ ಹಠ ಮಾಡಿ ಪದಕೋಂತಿವಿ ಆ ಥರ ಅವರಿಗೂ ಅನ್ಸುತ್ತಲ್ವ ಪ ನಮ್ಗೆ ಇದು ಬೇಕು ನಂಗ್ ಅದು ಬೇಕು ಅಂತ ಆದ್ರೆ ಯಾವತ್ತೇ ಆಗ್ಲಿ ಆ ನಾಮಪ್ಪಂಡಿರು ಹುಂ ಅಂದ್ರೆ ಇಲ್ಲ ಫಸ್ಟು ನನ್ ಮಗಳು ಚೆನ್ನಾಗಿರಬೇಕು ನನ್ ಮಗ ಚೆನ್ನಾಗಿರಬೇಕು ನನ್ ಕುಟ್ ಮನೆಗೆ ಬಂದವರ ಚನಾಗಿರಬೇಕು ಆ ಮೆಲೆ ನನಗ ಎನದರುಅಂತ ಯೋಚನೆ ಮಾಡತಾರೆ ಆದ್ರೆ ನಮಗ ಎನ ಆದ್ರು ಬೆಕೆ ಬೇಕು ಅಂತ ಹಟ ಮಾಡತಿವಿ ತಾನೆ
ಏನಂದ್ರೆ ಮೊದಲು ಅಪ್ಪ ಗ ಗೌರವ ಕೊಡಲು ಕಲಿಬೇಕು
ಹೌದ ಹೌದು
ಅವರು ಮಾತ ಕೇಳಿ ಒಳ್ಳೆ ಮಕ್ಕಳಾಗಬೇಕು ಅವರ ಕನಸುಗಳನ ನೆರವೇರಿಸಬೇಕು ಮತ್ ಅವರ ಅವೇ ಅಲ್ವಾ ಕರ್ತವ್ಯವಾಗಿರುತ್ತದೆ
ಹೌದು ಹೌದು ತಂದೆಯಲ್ಲಿರೋ ತ್ಯಾಗ ಮತ್ತೆ ಧೈರ್ಯ ಎಲ್ಲಾ ನಾವು ನಮ್ ಜೀವನ್ದಳ ಬಡ್ಸ್ಕೊಂಡ್ ಹೋದರೆ ನಾವು ಉತ್ತಮ ಮನುಷ್ಯರಾಗ್ತೀವಿ ಅಂದ್ರೆ ಈಗ ತಾಯಿ ಪ್ರೀತಿಯನ್ನು ತೋರಿಸುತ್ತೆ ತಂದೆ ಅತಿಯಾಗಿ ಪ್ರೀತಿ ತೋರಿಸುವುದು ಧೈರ್ಯ ತುಂಬೋದು ನಮಗೋಸ್ಕರ ಇಷ್ಟಿಷ್ಟೊತ್ತಿ ಆಗ ಮಾಡಿರುತ್ತಾರೆ ಇವನ್ನೆಲ್ಲಾ ನಾವು ಸ್ವಲ್ಪ ದೊಡ್ಡವರ ಅಗ್ತ ಆಗ್ತಾ ಏನ್ ಗೊಂಬೆ ಕಂದೇ ನನ್ ಜೀವನದಲ್ಲಿ ಅಳವಡಿಸಿಕೊಂಡು ಹೋದರೆ ನಮಗೂ ತುಂಬಾ ಉಪಯೋಗ ಆಗ ಯೇ ನಮ್ಮ ಈಗ ನಮ್ಮ ಜೀವನಕೆ ಆಗಲಿ ನಮ್ಮ ಇಡಿ ಕುಟುಂಬ ಗೋಸ್ಕರ ಒಬ್ಬ ತಂದೆ ಚಿಕ್ ಚಿಕ್ಕ ವಾಯಸಿನಿಂದ ನಾವು ಚಿಕ್ಕವರಿದ ಇಲ್ಲಿ ನಮಗೆ ಒಂದು ವಯಸ್ಸು ಬರೋವರೆಗೂ ಈಗ್ಲೂ ತುಂಬಾ ಜನಾ ಹಳ್ಳಿ ಕಡೆ ಎಲ್ಲಾ ಆ ಯಾವ್ತರ ಅಂದರೆ ಮುದುಕಿ ಅಗೋಗಿ ಅಂದ್ರೆ ಮುದುಕಾ ಆಗೂ ಬಿಟ್ಟಿರ್ಟರೆ ಆದ್ರೂ ಕೆಲ್ಸಕ್ ಕೊಗ್ತಾ ಇರ್ತಾರೆ ತಂದೆ ಅಂದ್ರೇನೆ ಒಂಥರಾ ಸರಳ ಮನಸ್ಸು ಶ್ರಮ ಜೀವಿ ಒಳ್ಳೆವ್ರು
ಅಪ್ಪನ್ ಹತ್ರಾ ಏನ್ ಅಂದ್ರೆ ಕುಟುಂಬದ ಆಧಾರ ಸ್ತಂಭವೆಂದು
ಹ್ಮ್
ಬೇಕ್ ಮಾರ್ಗ ದರ್ಶಕಾ ಪರಿಶ್ರಮ ಮತ್ತು ಶಿಸ್ತಿನ ಮಾದರಿ ಅವ್ರೆ ಅಲ್ವಾ ಕಲ್ಸೋರು ಎಲ್ಲದಕ್ಕೂ ಮೊದ್ಲು ಏನ್ ಅಂದ್ರೆ ಕುಟುಂಬದ ರಕ್ ಕ್ಷಕ
ಹ್ಮ್ ಕುಟುಂಬನಾ ರಕ್ಷಣೆ ಮಾಡ್ತಾರೆ ಮತ್ತೆ ಅವ್ರೆ ಶ್ರಮ ಜೀವಿ ಮತ್ತೆ ಧೈರ್ಯಾ ತುಂಬೋದ ಆಗ್ಲಿ ಈಗ ನಾವೇ ಆಗ್ಲಿ ಹೆಣ್ಮಕ್ಕಳ ಏನ್ ಆದ್ರೂ ಕೇಳಿದ್ವಿ ಅನ್ಕೋ ಇಲ್ಲಾ ಅನ್ನಲ್ಲಾ ಯಾಕಂದ್ರೆ ಈಗ ನಾವೇ ಆಗ್ಲಿ ಏ ಹ್ಮ್ ಈಗ ಹೊಸದಾಗಿ ಏನಾದ್ರೂ ಹರ್ ತೀವ್ ಅನ್ಕೋ ನಮ್ ತಂದೆಗೆ ತಗೊಂಡ ಹೋಗಿ ಈಗೋ ಅಪ್ಪಾ ನಾನ್ ಮಾಡಿದೀನಿ ನೋಡು ಚನಾಗ್ ಇದೆ ಅಂತಾ ಕೇಳಿದ್ರೆ ನಾವ್ ಚನಾಗ ಮಾಡ್ಲಿ ಮಾಡದೇ ಇರ್ಲಿ ಚನಾಗ ಇದೆ ಅಮ್ಮಾ ಅಂತಾ ಹೇಳಿರ್ತಾರೆ
ಅದು ಕರೆಕ್ಟ್ ನಮ್ ಮನೇಲೂ ಹಂಗ್ ಆ ಆ ತಾರಾನೂ ಮಾಡ್ತಾರೆ
ಹ್ಮ್ ಎಷ್ಟೋ ಸರಿ ನಮ್ಮ ಅಮ್ಮಂಗೆ ನೋಡಿ ಕಲ್ತ್ಹೋ ಅವಳ್ ಎಷ್ಟ ಚನಾಗ ಮಾಡ್ತಾಳೆ ಅಂತಾ ನಮ್ಮ ಅಮ್ಮಂಗೆ ನಮ್ಮ ಅಪ್ಪಾ ಯವಾಗೋ ರೆಗಸೋರು ಅಂದ್ರೆ ಅವ್ರು ಒಂಥರಾ ಏನೇ ತಪ್. ಮಾಡ್ಲಿ ಹಿಂದಕ್ ಹಾಕೊಂದ ಬರೋದಕ್ಕೆ ಅವರ್ ಒಬ್ಬರೇ ನಮ್ಮ ಮನೆನಲ್ಲಿ ಆದ್ರೆ ನಮ್ಮ ತಾಯಿ ಆ ಹೆಂಗ್ ಅಂದ್ರೆ
ತಂದೇನೆ ಮೊದಲು
ಪ್ರೀತಿ ತೋರಿಸಲ್ಲಾ ಅಂತ ಅಲ್ಲಾ ಸ್ವಲ್ಪಾ ಬಯ್ಯೋದ ಜಾಸ್ತಿ ಅದೇ ತಂದೆ ಸ್ವಲ್ಪಾ ಮುದ್ದ ಮಾಡ್ತಾರೆ ಹ್ಮ್
ತಪ್ಪ ಮಾಡ್ದಾಗ ಬೈತಾರೆ ಮತ್ತೇ ಹಂಗೇ ಅದೇ ಪ್ರೀತಿನು ಮತ್ತೆ ಕಾಳಜಿ
ಹ್ಮ್
ಆದ್ರು ಅಪ್ಪಾಜಿನ್ ಜಾಸ್ತಿ ಕಷ್ಟಾ.
ಹೌದ ಹೌದು ಅಂದ್ರೆ ನಾವೂ ಎಷ್ಟೇ ಕೇಳ್ಕೊಂತೀವಿ ಈಗಾ ತುಂಬಾ ಬೇ ಜರಾದಬೋ ನಮ್ಮ ತಾಯಿ ಆಗಲೀ ಹಾ ಏನ ಮಾಡುತ್ತಾರೆ ಅಂದರ್ರೆ ಮತ್ತೆ ನಿಮ್ಮ ಅಪ್ಪ ಈ ತರ ಮಾಡುದ್ರು ಹಿಂಗಾತ್ತು ಅಂತ ಹೇಳಕೂಂತಾರೆ ಅಂದ್ರೇ ತಂದೆ ಅವರು ಯಾವತ್ತೆ ಆಗಲ್ಲಿ ನೀವ ಇಂಗ ಆಡದ್ರಿ ಇಂಗ‌ ಮಾಡಿದ್ರಿಂತ ನಮ್ತ್ರ ಅಲ್ಲಾ ಅಲ್ವಾ ನಮ್ಮ ಬೇರೂರ ಅತ್ರನು ಮಾತಾಡಲ್ಲ ನಮ್ಮತ್ರ ಕೂಡ ಹೇಳಲ್ಲ ಎಷ್ಟೆ ಮನಸ್ಸಲ ಗೂಂದಲಗಳ ಈದ್ರು ಮನಸ್ಸಲೇ ಬಚ್ಚಿಟಕೂಂಡು ಜೀವನ ಮಾಡ್ತೀರತ್ತಾರೆ ಅವರು
ಹ್ಮ್ಮ್
ಹೌದಾ ಹೆಣ್ಣುಮಕ್ಕಳಾದರೇ ಕಣ್ಣರ ಹಾಕಬಿಡತ್ತಾರೆ ಅಂದರೆ ಏನು ಅದು ತುಂಬಾ ನೋವ ಆದರೆ ಏನಾದರು ಆದರೇ ಕಣ್ಣರ ಹಾಕಿ ಒಬ್ಬರಿಗೆ ಹಂಚಕೂಂತಾರೆ ಆದರೇ ಆತರಾ ಅಲ್ಲ ಅವರು ಎಷ್ಟೆ ಕಷ್ಟ ಬಂದರು ಒಳಗೆ ನುಂಗಕೂಂಡು ಆ ಗೂಂದಲಗೂಳ ಎಲ್ಲಾ ಅದೇನ ಅದು ನೋಡ.. ನೋಡಕೂಂಡು ಅವರಗ ಅವರೇ ಒಂದತರ ನಿಜವಾಗ್ಲೂ ನೀವು ಹೇಳ್ದಂಗೆ ತಂದೆ ಜೀವನ ತುಂಬಾ ಕಷ್ಟ ಇರುತೇ
ನಮ್ಮ ಜೀವನದಲ್ಲಿ ಅಪ್ಪ ನಮ್ಮ ಜೀವನದ ಅಮೂಲ್ಯ ವ್ಯಕ್ತಿ ಅವರ ಪ್ರೀತಿ ತ್ಯಾಗ ಮತ್ತು ಪರಿಶ್ರಮ ಎಂದಿಗು ಮರಿಬಾರದು ಮರೆಯಲ್ಲ ಮರೆಯೋದು ಇಲ್ಲ
ಹೌದೌದು ಎಂದೆಂದಿಗೂ ನಮಗ ಮರೆಯೋದುಕ್ಕಾಗಲ್ಲ ಆ ಸ್ಥಾನ ಇನ್ನೊಬ್ರು ಕೈಯಲ್ಲಿ ತುಂಬಿಸಕ್ಕಾಗಲ್ಲ ತುಂಬಿಸೋಕಾಗಲ್ಲ ಆಗದೇ ಇಲ್ಲ ಅಷ್ಟು
ನಮಗೆಲ್ಲ ಮಾರ್ಗದರ್ಶಕ ಅವರೇ ಅಲ್ಲ
ಉಮ್ಮ ನಮ್ ಜೀವನಕ್ಕೆ ಬೆಳಕು ನೀಡಿರುವರು ನಮಗೆ ಬದುಕುಕೊಟ್ಟ ಅಂದ್ರೆ ನಮ್ಮ ಜೀವನಕ್ಕೆ ಒಂದು ಬದುಕನ್ನು ನಮ್ಮನ್ನು ರೂಪಿಸಿರುವರು ನಮ್ಮ ಜೀವನಕ್ಕೆ ಒಂದು ಬೆಳಕು ಕೊಟ್ಟಿರುವವರು ಅವರೇ
ಆ ಹಾಸ್ಟೆಲ್ದಾಗ‌ ಧೈರ್ಯ ಹೇಳಿ ಆತ್ಮವಿಶ್ವಾಸ ತುಂಬತ್ತಾರೆ ನಿಮಗೆ
ಹ್ಮ್ಮ್ ನಮಗೂ ಅಷ್ಟೇನೆ ಏನಾದರೂ ಮಾಡಬೇಕು ಅಂತಂದ್ರೆ ಸರಿ ಸರಿ ಆಯ್ತು ಬಿಡಮ್ಮ ಮಾಡು ಅಂತ ಹೇಳ್ತಾರೆ ಕೆಲವೊಂದು ಸರಿ ಬೇಡ ಅಂತಾರೆ ಇಲ್ಲ ಅನ್ನಲ್ಲ ಅದು ನಮ್ಮ ಒಳ್ಳೇದಕ್ಕೆ ಅಲ್ವಾ
ಆ ಅ
ಆ ಅ
ಅವರೇನ‌ ಹೇಳದರು ನಮ್ಮ ಒಳ್ಳೇದಕ್ಕಲ್ಲ ಹೇಳೋದು
ಹೌದೌದ ಅಂದ್ರೆ ನಾವು ಅಪ್ಪ ಅನ್ನೋ ಅಂತ ಪದಕ್ಕೆ ಅಂದ್ರೆ ಯಾವ ತರ ಅಂತ ಅಂದ್ರೆ ಸಾವಿರ ಆನೆಗಳಿಗೆ ಬಲ ಇರುತ್ತಲ್ಲ ಆತರ ಬಲ ಇದ್ದಂಗೆ ನಮಗೆ ಅದು ಬೇರೆ ಯಾರೇಬನ್ರೀ ಯಾರ ಯಾರೇ ಬರಲಿ ನಮಗೆ ನಮ್ಮಪ್ಪ ಅನ್ನುವಂತ ಇದು ಇರುತ್ತೆ ನೋಡಿ ಏನಮ್ಮಪ್ಪ ನಮ್ಮಪ್ಪಂಗೆ ಹೇಳ್ತೀನಿ ಈಗ ನಾವು ಚಿಕ್ಕ ವಯಸ್ಸಲ್ಲು ಕಿತ್ತಾಡ್ತಿದ್ವಿ ನಾವೇನ್ ಹೇಳ್ತಿದ್ವಿ ನಮ್ಮಮ್ಮಂಗೆ ಹೇಳ್ತೀನಿ, ನಮ್ಮಪ್ಪಂಗೆ ಹೇಳ್ತೀನಿ ಅಂತ. ಅಂದ್ರೆ ಜಾಸ್ತಿ ಬರ್ತಿದ್ದಿದೆ ನಮ್ಮಪ್ಪ ನಮ್ಮಪ್ಪಂಗೆ ಹೇಳ್ತೀನಿ ನಮ್ಮಪ್ಪ ನಮ್ಮಪ್ಪಂಗ ಕರ್ಕೊಂಬರ್ತೀನಿ
ನನಗೂ ಅಂಗೆ
ಉಮ್ಮ
ಮತ್ತೆ ಅಪ್ಪ ನಮ್ಮ ನಿವ ಜೀವ ಜೀವನ ನಿಜವಾದ ಹೀರೋ
ಹೌದೌದು ಎಲ್ಲ ಹೆಣ್ಣ ಮಕ್ಕಳಗೂ ಅವರಪ್ಪ ಪನ್ನೇ ನಿಜವಾದ ಇಪ್ಪ
ನೀರ ಅಪ್ಪ ಪಾಪ ಅವರು ಕನಸುಗಳೆಲ್ಲ ಬದಿಗಿಟ್ಟು ಮಕ್ಕಳ ಕೆಲಸಗಳನ್ನು ನೆರವೇರಿಸಲು ಎಷ್ಟು ಕಷ್ಟ ಪಡುತ್ತಾರೆ ಹೇಳು
ಹೌದ ಹೌದ ನಮಗ ಆಗೆ ದುಡಿತ್ತಿರುತ್ತಾರೆ ನಮಗಾಗೆ ಎಷ್ಟೋ ಮಾಡುತ್ತಾರೆ ನಾವೇಎಲ್ಲಾ ಅಷ್ಟೆ ಅವರಿಗೆ ಒಂದ ಹಂತದ ತನಕ ಅಂದ್ರೆ ನಾವು ಹುಟ್ಟಕ ಕಿಂತ ಮುಂಚೆ ತನಕ ಹ ಆ ಏನನ ಅದು ಅವ್ರ್ ಮದುವೆ ಮಾಡ್ಕೊಂಡ್ ಅವರ್ ಹೆಂಡತಿನ ಆಗ್ಲಿ ನೋಡಿಕೊಳ್ಳುವುದು ಅಷ್ಟೇ ಅದಾದ್ಮೇಲೆ ನಮಗೆ ತುಂಬಾ ಪ್ರಾಮುನ್ಯ ಪ್ರಾಮುಖ್ಯತೆ ಕೊಡ್ತಾರೆ ಅಂದ್ರೆ ನನ್ ಮಗಳು ನನ್ ಮಗಳ ಚೆನ್ನಾಗಿರಬೇಕು
ಅದು ಅವರ ಆಸೆ ಆಗಿರುತ್ತೆ ಪಾಪ ಅಪ್ಪಾ ದಿನವಾಡಿ ಕೆಲಸ ಮಾಡಿ ಕುಟುಂಬದ ಅಗತ್ಯಗಳನ್ನು ಪೂರೈಸುತ್ತಾರೆ ಬಿಸಿಲು ಮಳಿ ಚಳಿ ಯಾವುದನ್ನು ಪರಿಗಣಿಸುವುದಿಲ್ಲ
ಹೌದು ಹೌದು ಎಷ್ಟೇ ಹುಷಾರಿಲ್ಲ ಅಂತಂದ್ರು ಪರ್ವಾಗಿಲ್ಲ ಏನ್ ನನ್ ಮಗಳು ಫೀಸ್ ಕಟ್ ಬೇಕಪ್ಪ ನಾವಿದನ್ ಮಾಡ್ಬೇಕಪ್ಪ ನನ್ ಮಗಳಿಗೆ ಇದನ್ನು ಕೊಡಿಸಬೇಕು ನಾವಿದುನ್ ಇತರ ಎಲ್ಲ ಮಾಡಛ ಬೇಕು ಇಲ್ಲ ನಾನು ಒಂದಿನ ಸುಮ್ಮನೆ ಕೂತ್ಕೊಂಡ್ರೆ ನಡೆಯದಿಲ್ಲ ಮನೆ ಜೀವನ
ಹಾ ಸರಿ ನೀನು ಇನ್ ಅಪ್ಪನ ಚೆನ್ನಾಗ್ ನೋಡ್ಕೋ ಕೂ
ಹ್ಮೂ ಸರಿ ಆಯ್ತ್ ಈ ವರ್ಷ
ಹಾ ಸರಿ